ಹಾ ಕೇಳಿಸತಿದಯನಾ ವಿಜಯ್ ಕುಮಾರ್ ಅವ್ರೆ.
ಹೌದು ಹೌದು ಯುವರಾಜ್ ಅವರ ಮಾತಾಡೋದು
ಹಾ ಹೌದು ನಾನೇ ಮಾತಾಡೋದು
ಓಕೆ ಇವರಾಜೋ್ರೇ ಊಟ ಆಯ್ತಾ
ಹಾ ಬುರದಾರ ಆಯ್ತು ನಿಮ್ದು.
ಹ ನಾವು ಊಟ ಮಾಡಿದೀವಿ ಇವಾಗ.
ಮತ್ತೆ ಹೇಳ್ ಮಾಡ್ತಾ ಇದ್ದೀರಾ ಬರ ಹ ಸದ್ಯಕ್ಕೆ ಮಲ್ಕೊಂಡಿದೀನಿ ನೋಡಿ. ನಾಳೆ ಒಂದ್ ಸ್ವಲ್ಪ ರಂಟೆ ಹೊಡೆಕ್ ಹೋಗ್ಬೇಕಾ. ಹ ಹೋಗಿಲ್ಲ ಫ್ರೆಂಡ್ಸ್. ಯಾರು ಸಿಗ್ಲಿಲ್ಲ ಹಂಗಾಗಿ ಇರ ಹೋಗ್ಲಿಲ್ಲ. ಹಾ.
ಮತ್ತೆ ಊಟ ಏನ್ ಮಾಡಿದ್ರಿ.
ಹ್ಮ ಒಂದ್ ಸ್ವಲ್ಪ ಬೆಂಡೆಕಾಯಿ ಪಲ್ಯ ರೊಟ್ಟಿ
ಹ್ಮ ಹಾ
ನಿಮ್ದು
ನಮ್ದು ಸಾಂಬಾರು ರೈಸ್ ಸಂಂಗಿ ಅಂತ ಮಾಡ್ತಲ್ಲ ಸ್ವೀಟ್
ಹ ಸ್ಂಗ್ಯಾ
ಹಾ ಅದು ಅಂದ್ರೆ ಏನಪ್ಪಾ ಅದಕ್ಕೆ ಇನ್ನುೊಂದ ವಾರ್ಡ್ ಗೊತ್ತಿಲ್ಲ ನಂಗೆ ಅದು ಸ್ ಟ್ ಮಾಡ್ತಾರೆ ಇವತ್ತು ಮೊರಮಲ್ಲ
ಹಾ ಹಾ ಹಾ ಹಾ ಕ
ಅದು ಆಹ ಗೋಧಿ ಹಿಟ್ಟಂದು ಡಿಸೈನ್ ಡಿಸೈನ್ ಮಣಿ ಬರುತ್ತೆ ಒಂದು ಚಿಕ್ಕದು ಅದ ಮೇಲೆ ಅದನ್ ಮೇಲೆ ಅದನ್ನ ಹ ಹಾ ಅದ್ರ ಮೇಲೆ ಅಲ್ಲ ಡಿಸೈನ ಇಂದ ಅಟ್ಟಿಸ್ಬಿಟ್ಟು
ಹ ಹಾ
ಅದ್ರ ಮೇಲೆ ಸ್ವೀಟ್ ಹಾಕ್ತಾರೆ ಪೌಡರ್ ಅಂದ್ರೆ ಇದು ಪುಟಾಣ ಬೇಳೆ ಸ್ವೀಟ್ ಎಲ್ಲ ಹಾಕಿ ಸ್ವೀಟ್ ಮಾಡತಾರಂತೆ ಪಟನ್ ಬೆಳಿ ಹಟ್ನಾ ಅದಕ್ಕೆ ತುಪ್ಪ ಹಚ್ಿಬಿಟ್ಟುನ್ನ ಅಂಟಿಸತಾರೆ ಅದಕ್ಕೆ ಪೌಡ್ರನ
ಹಾ ಹಾ ಏನ ಗೊತ್ತಿಲ್ಲಪ್ಪಾ ನಾವ ತಿಂದೇ ಇಲ್ಲ ಅದನ್ನ
ಹೌದ ಆತರ ಸ್ವೀಟ್ ಮಾಡಿದ್ರ
ಹಾ ಹ
ಅದು ತಿನ್ಬಿಟ್ಟು ಈ ಊಟ ಮಾಡಿ ಬಂದಿದ್ದೆ ಈಗ ಹಿ
ಓಕೆ ಕೆ
ಮತ್ತೆ ನೀವ ಊತ ರೊಟ್ಟಿ ಎಷ್ಟತ್ತಂದ್ರ
ಹಾ ರೊಟ್ಟಿಷ್ಟ
ಹ್ಮ್ ಹ್ಮ್ ನಿಮ್ದ ಯಾವ್ದ ಸ್ಟಡಿ ಹಿಂದಿನ ಅಂದ್ರೆ ಕನ್ನಡ ಮೀಡಿಯಂ ಇಂಗ್ಲೀಷ್ ಮೀಡಿಯಂ ನಿಮ್ದ
ಕನ್ನಡ ಮೀಡಿಯಮ ಆಫ್ ಇಂಗ್ಲಿಷ್ ಮೀಡಿಯಮ್ ಹ ಅ್ರೆ ಸ್ಟಾರ್ಟಿಂಗ್ ಇಂದ ಒಂದ ಸ್ವಲ್ಪ ಇಂಗ್ಲೀಷ್ ಕೇಳ್ಕೊಂತ ಬಂದ್ ಹಂಗಾಗಿ ಲಾಸ್ಟ್ ಟೈಮ್ ಅಲ್ಲಿ ಎಷ್ಟು ಹೈ ಸ್ಕೂಲ್ ಆದ್ಮೇಲೆ ಇದು ಇಂಗ್ ಕನ್ನಡ ಮೀಡಿಯಂ ಹ್ಮ್
ಹ್ಮ್ ಏನ್ ಟಫ್ ಆಗ್ಲಿಲ್ವಾ ಕನ್ನಡ
ಹ ಪ್ಪ ಎ ಸ್ಟಾರ್ಟಿಂಗ್ ಇಂದ ಇಂಗ್ಲಿಷ್ ಮೀಡಿಯಂ ತಗೊಂಡು ಆಮೇಲೆ ಒಂದ್ ಸ್ವಲ್ಪ ಟಫ್ ಆಗತ್ತೆ ಹಂದಾಣ ಕೆ ಜಸ್ ಜಲ್ದಿ ಆಗಲ್ಲ
ಅದೇ ಅದೇ
ಒಟ್ಟೆ ಅಡ್ಜಸ್ಟ್ ಅಂದ್ರೆ ಕವರ್ ಮಾಡ್ಕೊಂಡ್ರಿ ಆಮೇಲೆ
ಹಾ ಅಮೇರಿಕ ಅವರ್ ಮಾಡ್ಕೊಂಡೆ
ಹ್ಮ್ ಹ್ಮ್
ಹೊಡ್ತಾನು ಹಂಗೆ ತಿಂದಿದ್ದೀನಿ
ಅದೇ ಅದೇ ಮತ್ತ ಅದು ಸ್ಟೆಪ್ ಚೇಂಜ್ ಆದ್ರೆ ಹಂಗ ಆಗುತ್ತೆ.
ಹ ಆಮೇಲೆ ಅವರು ನನಗೂ ಆಮೇಲೆ ಎಲ್ಲ ಜಸ್ಟ್ ಆಯ್ತಾ ಹೋಗ್ತಾ ಹ ಕಲ್
ಹೌದ ಅದೇ ಅದೇ ಮತ್ತೆ ನಾಳೆ ಹೊಲಕ್ಕ ಹೋಗ್ಬೇಕ
ಹೋಗಬ್ರದರ್ ನಾಳೆ ಹೋಗ್ಬೇಕು
ಗಂಟೆ ಯಾವ್ದ್ರಲ್ಲಿ ಹೊಡ್ಬೇಕು ಈಗ ಅಂದ್ರೆ ಪ್ಲೇನ್ನ್ನೆಲ್ಲಾನ ಇ
ಅಂದ್ರೆ ಇದು ಜೋಳ ಹಾಕಿರ್ತೇವಲ್ಲ ಅದನ್ನ ಸಾಲು ಟೈಪ್ ಹಿಕೊಂತತಾರಲ್ಲ ಏನದಕ್ಕ ಏನಂತಾರ
ಹ ಇದು ಕುಂತೆ
ಹ ಕುಂಟೆನಾ ಹ ಅದೇ ಅದೇ ಅದೇ
ಅಂದ್ರೆ ಈದು ಹುಲ್ಬೆಳಗಿನ ಅದು ಹುಲ್ಲುಟ್ಟಿದೀನ
ಹಾ ಸಲ ಅಷ್ಟೊಂದ ಏನಿಲ್ಲ ಹಂಗೆ ಮೇಲ್ ಮೇಲ್ ಇಟ್ಕೊಂಡ ಬಂದ್ಬಿಟ್ಟು ಆಮೇಲೆ ಮಳೆಗಿಳ ಬಂದ್ರೆ ಫುಲ್ ಇದಾಗಬಿಡತ್ತೆ ಅಂತ ಹೇಳಿ ಹಾ ಅಷ್ಟೇ ಹ ಇವಾಗ್ ಹೊಡದ ಬಿಟರ್ ಒಂದ ಸ್ವಲ್ಪ ಇದ ಆಗಬಿಡ
ಏನ್ ಬೇಳೆ ಜನ ಹೇಳಿದ್ರ ಮತ್ತ ಬೇರೆ ಯಾರಿಗದ್ರು
ಹ
ಬೇರೆ ಜನ ಹೇಳಿದ್ರ ಆಳಿಗೆ
ಇಲ್ಲ ಇಲ್ಲಂದ ಅದು ನಮ ತಮ್ಮ
ಹಾ ಹಾ
ಮತ್ತೆ ನಮ್ಮ ಆ ಮಾವ
ಹೌದಾ
ಹ್ಮ
ಪರವಾಗಿಲ್ಲ ಹಂಗೆ ಮೂರ್ ಕುಂಟೆ ಆಗತ್ತ ಹಂಗದರ
ಹಾ ಮೂರ್ ಕುಂಟೆ ಆಗುತ್ತೆ ಒಂದ್ ಮೂರ್ ಎಕರೆ ಇದೆಯ
ಹಾ ಹಾ ಮುಗಿಯತೆ ಬೇಗ ಮುಗಿಯತ ಮೂರ್ ಕುಂಟೆ ಆದ್ರೆ
ಮೂರ್ ಕುಂಟೆ ಅಲ್ಲ ಮೂರ್ ಅಕರೆ ಇದೆ
ಹ್ಮ್
ಎಕರೆ ಮೂರ್ ಎಕರೆ ಇದೆ.
ಹಾ ಅಂದ್ರೆ ಮೂರ್ ಕುಂಟೆ ಕಟ್ಟಿದ್ರೆ ಬೇಗ ಆಗತ್ತೆ.
ಹಾ ಆಗುತ್ತೆ
ಹ್ಮ್ ಎತ್ತ ನಿಮ್ದೇ ಇದೇನಾ ಬೇರೆೆಯವ್ರದ
ಇಲ್ಲಿಲ ನಮ್ದೇ ಇದು
ಹೌದಾ
ಹಾ
ಮತ್ತೆ ಟ್ಯಾಕ್ಟರ್ ಎಲ್ಲಾ ಇದೀನಾ
ಟ್ಯಾಕ್ಟರ್ ಇಲ್ಲ ತಗೋಬೇಕು.
ಹೌದಾ
ಹಾ
ಹ್ಮ್ ಅಂದ್ರ ಈ ಎತ್ತಿನ ಮೇಲೆನೆ ನಡ್ಸ್ತ ಇದ್ದೀರಾ
ಹಾ ಎತ್ತ ಮೇಲೆ ನಡೆಸ್ತಾ ಇದ್ದೀವಿ
ಎತ್ತ ಬೆಸ್ಟ್ ರೇಟ
ಎತ್ತ ಬೆಸ್ಟ್ ಹೌದೌಹೌದು ಖರ್ಚ ಏನ ಇಲ್ಲ ಅದ್ರದ್ದಲ್ಲ ಅಯ ಯಾವ್ದು ಖರ್ಚು ಬರಲ್ಲ ಅಷ್ಟು ಹ ಆರ ಚೆನ್ನಾಗ ಇದ ಮಾಡ್ಕೊಂಡ ಅರ ಏನ ಏನಾಗಲ್ಲ ಅಂದ್ರೆ ಇವಾಗ ನಾ ಯಾವ್ದಾದ್ರು ಬೆಳೆ ಹಾಕಿದ್ರು ಅದಕ್ಕೆ ಮೇವು ಕೂಡ ಸಿಕ್ ಸುಮನೆ ಇದು ಹಾ
ಸ್ವಲ್ಪ ತೊಂದ್ರ ಆಗತ್ತೆ ಈಗ ಆರೈಕೆ ಮಾಡೋರೊಬ್ಬರು ಬೇಕು ಲ್ವಾ ದನ ಹ್ಮ್ ಆದೆ ಬೇರೆ ಈ ಎಲ್ಲಾ ಹೊರಗಡೆ ನೋಡ್ತಾ ಇದ್ರೆ ಈ ಎತ್ತುಗಳು ಇರೋದು ಬೆಸ್ಟ್ ಇದೆ
ಹಾ ಅಂದ್ರೆ ಹ್ಮ
ಚಿಕ್ಕಪುಟ್ಟ ಹಾ ಚಿಕ್ಕಪುಟ್ಟ ಇದ್ರೂನು ಗಾಡಿ ಅ ಹೇಬೇಕಲ್ಲ ಹ ಈಗ ಎತ್ಕಳಿದ್ರೆ ಮನೇಲಿ ಮಾಡ್ಕೋಬೊದು ಹ್ಮ್ ಒಂತರ ಆಗತ್ತೆ ಮತ್ತೆ ಹೆಂಗಾದ್ರೆ ಹೊಲಕ್ಕ ಹೋದ್ರೆ ನಾಳೆ ನ್ ಹೊರಗಡೆಕ್ ಹೋಗಕ್ ಆಗಲ್ಲ ಎಲ್ಲಿ
ಹಾ ಇಲ್ಲಾ ಬ್ರದರ್
ಮತ್ತು ಇವಾಗದು ಟೈಮು ಇದೆ.
ಹ್ಮ
ಹ್ಮ್ ಹ್ಮ ಮತ್ತೆ ಫ್ರೆಂಡ್ಸ್ ಮತ್ತೆ ಯಾರು ಸಿಗಲ್ವಾ
ಹ
ನೆಂಡಸ್ ಯಾರು ಸಿಲಿಲ್ಲ ಹಾಗಾದ್ರೆ
ಇವತ್ತು ಸಿಗ್ಲಿಲ್ಲ ಅವರು ಇದ ಎಲ್ಲಾ ಇಲ್ಲೆಲ್ಲ ಹೋಗ್ಬಿಟ್ಟಿದ್ದಾರೆ ಸಿಗ್ಲಿಲ್ಲ
ಹೌದಾ
ಹ್ಮ
ಮತ್ತೆ ರೈ ಸಾಂಬಾರ ಏನು ಊಟ ಮಾಡ್ಲಿಲ್ಲ ಹಾಗಾದ್ರೀಗ
ಇಲ್ಲ ಇಲ್ಲ ಒಂದ್ರಡು ರೊಟ್ಟೆ ತಿಂದಿದ್ದು ಯಾಕೋ ಸರಿ ಅನ್ಸ್ಲಂಗ ಆಯ್ತ ತಿನ್ನಿಲ್ಲ
ಹೌದಾ
ಹಾ ಜಾಸ್ತಿ ತಿನ್ನಕ್ಕ ಆಗಲ್ಲ ರಾತ್ರಿ
ನಿಮ್ದಿಗೆ ಇದು ಯಾದಗಿರ ಅಲ್ಲ ನಿಮ್ದ ಡಿಸ್ಟ್ರಿಕ್ ಬಳ್ಳಾರಿನೇ ಬರುತ್ತಾ ಹಾ ಹಾ ಬಳ್ಳಾರಿ ಅಂದ್ರೆ ಸಿಟಿ ದೂರ ಆಗತ್ತಾ ಸ್ಪ್ ಆಗತ್ ನಿಮ್ಗೆ
ಅಂದ್ರೆ ದೂರನೇ ಆಗತ್ತೆ ನಮ್ದು ಹೂವಿನೊಡಗ್ಲಿ ಬಳ್ಳಾರಿ ಬಳ್ಳಾರಿ ಇದ್ರಲ್ಲಿ ಹಾ ಹಾ
ಹಾ
ಈ ಎಂ ಪಿ ಪ್ರಕಾಶ್ ಯಾವಾಗಿದ್ದ ಇವಾಗ ಇವರಿದ್ದಾರೆ ಭೇಟಿ ಇದು ಆ ಕೃಷ್ಣ ನಾಯಕ
ಹಾ ಹಾ
ಹೌೌದಾ
ಹೌದ ಆಮೇಲೆ ಇಲ್ಲಿ ನಿಮ್ಗೆ ಇದು ಹಂಪೆ ಹೊಸಪೇಟೆ ಇದು ಹಂಪೆ ಮತ್ತೆ ಇನ್ನೊಂದು ಯಾವ್ದು ಪ್ಲೇಸ್
ಹಾ ಹೊಸಪೇಟೆ ಆಮೇಲೆ ಸಂಡೂರು ಅದೆಲ್ಲ ಸ್ವಲ್ಪ ಹತ್ರ ಆಗುತ್ತೆ ಹಾ ಎಗ ತಿ ಜ ಗಿಸಲ ಬ
ಹಾ ಹಾ
ಗಾಡಿ ಹಾಕೊಂಡ ಎಲ್ಲ ಹೋಗ್ಬಡ್ತಿರ್ತಿವ ಅವಾಗವ
ಈ ಮತ್ತ ಮುತ್ತ ಮುತ್ತ ಏನೋ ಡೆವಲಪ್ಮೆಂಟ್ ಆಗಿದಾವ ಏರಿಯಾ
ಹ ರೋಡ್ ಇದ ಒಂದ ಸ್ವಲ್ಪ ಸಮಸ್ಯೆ ಇದೆ ಅದು ಬಿಟ್ರೆ ಅದು ಬಿಟ್ರೆ ಏನ ಯಾವ್ದಿಲ್ಲ ಎಲ್ಲ ಎಲ್ಲ ಕರೆಕ್ಟ್ ಇದೆ
ಹ್ಮ್ ಈಗ ಸ್ಟೇ ಮಾಡಕ್ಕೆೆಲ್ಲ ಏನು ರೂಮ್ಸ್ ವಮ್ಸ್ ಏನ್ ಮಾಡಿದಿದ್ದಾರೆ ಈಗ ಇಲ್ಲ
ಎಲ್ಲಿ
ಹಂಪೆನಲ್ಲಿ
ಹ ಹಂಪಿನಲ್ಲಿ ಅದಷ್ಟೊಂದ ಏನು ಇಲ್ಲ ಅನ್ಸುತ್ತೆ ಡೆವಲಪ್ಮೆಂಟ್ ಅದೇಏನ ಇಲ್ಲ ಬಟ್ ಇದಾವೆ ಒಂದು ಸಿಸ್ಟಮ್ ಹೆಂಗ್ ಮಾಡ್ತವೆ ಹಂಗಗೆ ಇಡ್ತವೆ ಬಟ್ ಆದಷ್ಟು ರೂಮ್ಗೆ ಸ್ಟೇ ಮಾಡಕ ಯಾವದಿಲ್ಲ ಹ್ಮ್
ಗೋರ್ಮೆಂಟ್ ಅನ್ ಇದೆ ಅದು
ಹಾ
ಗ ಗೌರ್ಮೆಂಟ್ ಇದ್ರಲ್ಲಿಯ ಅಲ್ಲ ಹಂಡ್ರೆಡ್ ನಲ್ಲಿ ಇದೆ ಹ್ಮ್ ಹ್ಮ್ ಮತ್ತೆ ಅದು ಬಿಟ್ರೆ ಈಗ ಹುಲಿಗೆಮ್ಮ ಅಂತ ಅಲ್ಲ ಅದು ದೂರ ಆಗುತ್ತೆ
ಹಾ ಅದೊಂದು ಹೌದೌದು ಹುಲಿಗೆ ಮಾತ್ರಾನೇ ಆಗತ್ತೆ ಅದೊ ದೂರನ ಆಗಲ್ಲ ಹ್ಮ್ ಕೊಪ್ಪಳ ಸ ಕೊಪ್ಪಳಾಗ ಯಾವ ತರ ಆಗತ್ತ ಅದು
ಹಾ ಮಂತ್ರಾಲಯದ
ಹಾ ಮಂತ್ರಾಲಯ ಸ್ವಲ್ಪ ಬಳ್ಳಾರಿ ಹಂಗಿದಿದೆ ಅಲ್ಲ
ಹಾ ಹಾ
ಅಷ್ಟೆ ದೂರ ಏನ ಆಗಲ್ಲ ಒಂದ್ ನೈಟಿಗೆ ಹೋಗ್ ಬರ್ಬೋದು ಹಾ ಡೈರೆಕ್ಟ್ ಇಲ್ಲಿಂದಾನೇ ಟ್ರೈನ್ ಇದೆ ಹೊಸ್ಪೇಟೆ ಹೊಸ್ಪೇಟೆ ದ್ಮೇಲೆ
ಹ್ಮ್ ಹ್ಮ್
ಬಳ್ಳಾರಿ ಬಳ್ಳಾರಿ ದಡಟ ಇಿದೆ
ಹೌದಾ
ಹಾ
ಬಸ್ ಎಲ್ಲದು ಹೋಗ್ಬೇಕಂದ್ರೆ ರೋಡ್ ಗಿಡ ಕಟ್ ಆಕ್ತಾವ ಅಲ್ಲಿ
ಹಾ ಒಂದ ಸ್ವಲ್ಪ ರೋಡೆ ಎಲ್ಲ ಕಟ್ಟ ಆಗುತ್ತೆ ಆದ್ಮೇಲೆ ಇಲ್ಲ ಒಂದ್ ಸ್ವಲ್ಪ ರೋಡೆ ಎಲ್ಲ ಸ್ವಲ್ಪ ಕಡ ಇದು ಅಷ್ಟೊಂದು ಚೆನ್ನಾಗಿಲ್ಲ
ಹ್ಮ್ ಹ್ಮ್ ಹ್ಮ್
ಬೆಸ್ಟ್ ಹಾ ಅದು ಬೆಸ್ಟ್ ಅಂದ್ರೆ ನಮಗೆ ಇದೇ ಹೌದು ಟ್ರೈನ್ ಹಾ ಟ್ರೈನ್ ಬೆಸ್ಟ್
ಯಾವ ತಾಪತ್ರ ಇರಲ್ಲ
ಹ ಯಾವತ್ಕ ಇನ್ನ ಸ್ಲೀಪರ್ ಮಾಡ್ಕೊಂಡ್ರೆ ಇನ್ನ ದೊಡ್ಡ ಸಷ್ಟಮ ಹ್ಮ ಸಿನಾರ್ ಮಲ್ಕೋನ್ ಸಧರ್ಮನ್ ಏ ಅದಲಾಗ ಎ ಸಿ ಮಾಡಕೊಂಡ್ ಬಿಟ್ರೆ ಇಏ ಫುಲ್ ನೋಡ ಒಂದ್ಸಲ ಎಸಿದಾಗೆ ಹೋಗಿದ್ವಿ ಚೆನ್ನಾಗ್ ಅನ್ಸತ ಅಂದ್ರೆ ಅಲ್ಲ ಹೋಗ್ಲಿಲ್ಲ ಬೆಂಗಳೂರು ಹೋಗಿದ್ದು
ಅಷ್ಟೇ ನು ಮಾಡಿಲ್ವಾ ನೀವ ಒಂದ್ಸಲ ಹೋಗಿಲ್ಲಿ
ಇಲ್ಲ ಇಲ್ಲ ಇಲ್ಲ ಮಾಡಿಲ್ಲ ಹಂಪಿ ಇಲ್ಲ
ಅಲ್ಲ ಅಲ್ಲ ಇದ್ರಲ್ಲಿ ಮಂತ್ರಾಲಯ
ಮಂತ್ರಲ್ಲಿ ನಾನನ್ ಯಾವತ್ತು ಹೋಗಿಲ್ಲ ಮರಿ ನಾನು ಹೋಗ್ಬೇಕು ಅನ್ಕೊಂಡಿದ್ದೀನಿ ನೋಡ್ಬೇಕು
ಹಾ ಹಾ ಒಂದ್ ಟೈಮ್ ಹೋಗ್ ಬನ್ನಿ
ಹಾ ಹೋಗ್ಬರ್ಬೇಕ
ಹ್ಮ್ ಈ ಮತ್ತೆ ಜಾಬ್ಗೆಲ್ಲ ಹೌದ ಹೌದು ಜಾಬ್ಗೆಲ್ಲ ಸೇರ್ ಕೊಂಡ್ರೆ ಮತ್ತೆ ಆಗಲ್ಲ
ಹಾ ಹೌದೌದು ಮತ್ತೆ ಎಲ್ಲ ಅದೇ ಕೆಲ್ಸಕ್ಕೆ ಟಾಗಿಬಡ್ತವಿ
ಹೌದ ಹೌದು
ಹಾಗಾನ ಇಲ್ಲ ಹೋಗಕ್ಕೂ ಆಗಲ್ಲ
ಹ್ಮ್ ಪ್ಲೇಸ್ ಚೆನ್ನಾಗಿದೆ ಅದು
ಹಾ ಅದೇ ಅದೇ ಎಲ್ ನಮ್ ಫ್ರೆಂಡ್ಸ್ ಎಲ್ಲ ಅವರು ಅದನ್ನೇ ಹೇಳಿದ್ ಒನ್ ಟೈಮ್ ಮುಂಚೆ ನಾವು ಹ ಎಲ್ಲ ನಾನ್ ಫ್ರೆಂಡ್ಸ್ ಎಲ್ಲಾ ಸೇರಿ ಹೋಗ್ಬೇಕು ಅನ್ಕೊಂಡಿದ್ವಿ
ಹ್ಮ್ ನಿಮಗ್ ಸಮೀಪ ಆದ್ರೆ ಬೈಕ್ ಎಲ್ಲ ತಗೊಂಡ್ ಹೋಗಬೋುದು ಬೈಕ್ ನ ತೊಗೊಂಡ್ ಹೋಗಬಹುದು
ಇಲ್ಲ ಇಲ್ಲ ಬೈಕ್ ಎಲ್ಲಾ ಕಷ್ಟ ಆಗುತ್ತೆ ದೂರ್ ಲಾಂಗ್ ಜರ್ನಿ ಆಗತ್ತೆ
ಹ್ಮ್ ಹ್ಮ್
ಹೋಗಕ್ಕಾಗಲ್ಲ
ಹ್ಮ್ ಅದೇ ಅದೇ
ಹಾ ವಿಷ್ದ ಾಲ
ಹ್ಮ್
ಬಸ್ ಇಲ್ಲ ಟ್ರೈನ್
ಮ ಬಸ್ಸಿಗಿಂತ
ಹ್ಮ. ಆಯ್ತೋಗೊರಿ ಇವರಜರ ಮತ್ತೆ ನಾ ಕಾಲ ಮಾಡತೀನಿ.
ಹಾ ಸರಿ ತೊಗೋಳಿ.
ಕೆರೆಪಾಯ.